ಹಲೋ ಹ ಕೇಳಸ್ತೈತ ಆವಾಗ್ಲೆ ಏನೊ ಹೇಳ್ತಾಯಿದ್ದೆ ನಿಮ್ದು ವಿ ಟಿ ಯು ಇದು ಕಾಲೇಜ್ ಸೈನ್ಸ್ ಬಗ್ಗೆ.
ನಮ್ದು ಕಾಲೇಜು ಎಲ್ಲಾ ಬಾಳೂ ಹ್ಮ್ ಹ್ಮ ಏನ್ ಹೇಳ್.
ಅಂದ್ರೆ ಇವಾಗ ನಾನು ರೀಲ್ಸ್ ಅಲ್ಲೆಲ್ಲ ನೋಡಿ ಪಕ್ರ ಅಂದ್ರೆ ಕಾರ್ ಡ್ರಿಫ್ಟಿಂಗ್ ಅವೆಲ್ಲ ಇರ್ ತಾವಲ್ಲಾ ನಿಮ್ ಕಾಲೇಜದಾಗೆಲ್ಲಾ ನಡೆದಿದಾವ ನನ್ ಕೇಳ್ದೆ.
ಅ ಅದ ನಡತಾವಪ್ಪಾ ಅಂದ್ರೆ ಏ ನಡತಾವ ನಡದ್ರೆ. ಬಾರಿ ಮಾಡಡ್ ಮಾಡ್ತರ ನಡ್ಸಲ್ಲ ಜಾಸ್ತಿ. ಅಯ್ಯ ಅವ್ರು ಇದು ಮಾಡು ಇದು ಮಾಡು ಇವೆ.
ಅಂದ್ರೆ ಇವಾಗ ನೀವ್ ಹೋಗಿಂದ ಎಷ್ಟ್ ನೋಡಿ.
ನಾವ್ ಇಬ್ಬ ಎರಡ್ ವರ್ಷ ಆಯ್ತಾ ಪಸ್ನೇ ವರ್ಷ ಏನು ಮಾಡ್ಸಿಲ್ಲ ಅಂದ್ರೆ. ಒಂದ್ ಫಂಕ್ಷನ್ಸ್ ಮಾಡ್ಸ್ಯಾರ. ದೊಡ್ಡದಾಗೆ ಮಾಡವ್ರೆ ಕನ್ನಡ ಸಂಘ ಅಂತ ವರ್ಷ. ವರ್ಷ ಮಾಡ್ತಾರ ಕನ್ನಡ ಸಂಘದ ಕಡೆಯಿಂದ. ದೊಡ್ಡು ಗ್ರ್ಯಾಂಡ್ ಆಗ್ ಮಾಡ್ತರ ಹೌದು. ರು ಎರಡ್ ವರ್ಷ ಮಾಡಿ ಎರಡ್ ವರ್ಷ ನೋಡವಿ ಮತ್. ಇನ್ನೊಂದ ಯಾವ್ದೋ ಒಂದ್ ಐತೆ ಅದು ಅವರು ಮಾಡವ್ರೆ. ಅದು ಇನ್ನೊಂದು. ಕಾರ್ದ್ದೆಲ್ಲ ಒಂದೇ ಸತಿ ಮಾಡಿದ್ರಪ್ಪಾ.
ಹ ಅಂದ್ರೆ ನಿಮ್ ಕ್ಲಾಸ್ ಅವ್ರ್ ಯಾರನ ಕಾರ್ ತಗೊ ಬಂದಿದ್ರ.
ಹ್ಮ ಕ್ಲಾಸ್ವರ್ಕಿನ ಹೊರ್ಗಿನವ್ರೆ ಜಾಸ್ತಿ ಬರದು. ವೈ ಡಿ ಎಲ್ಲ ಬೆಂಗ್ಳೂರಾಗ ಹ್ಮ್. ಮಾಡ್ತಾರ ಇವನ್ ಬಂದಿತಪ್ಪ ಯಾರು ದರ್ಶನ್ನನ್ನೂನ್ ಮಗನ್.
ಬಾ ಅವನೆ ತಂದಿದ್ನ.
ತಂದಿಲ್ಲ ಅವನ್ ಯಾರ ಬಾಡಿಗಾಡ್ಸ್ ತಂದಿದ್ರು ಅವನು ಇದ್ದ ಒಳಗ. ನೋ ವೆ ಅಷ್ಟೆ ಕಾಣ್ಲಿಲ್ಲ ಆಮೇಲೆ ಹೋಗೋ ಟೈಮಿಗ್ ಇದ್ದ.
ಹಾ ಹಾ
ಹ ಏನೇನೋ ಮಾಡಿದ್ರಪ್ಪ ಅ ಚೆನ್ನಾಗಿತ್ ಬಿಡು.
ಹೌದಾ ಅಂದ್ರೆ ನಾವಿಲ್ಲಿ ಫೋನಲ್ಲಿ ನೋಡಿದ್ರೆ ಒಂದ ತರಿ ಬರುತ್ತೆ ನೀವ್ ಅಲ್ಲಿ ಲೈವ್ ಅಲ್ಲಿ ನೋಡಿರ್ತಾರಲ್ಲ
ಚೆನ್ನಾಗಿರುತ್ತ ಅದು ಮಾತ್ರ ಚೆನ್ನಾಗಿದ್ ಬುರ ಎಕ್ಸ್ಪೋ ಕಾರಿಂದ ಎಲ್ಲ ಚೆನ್ನಾಗಿತ್ತು ಎಲ್ಲ ದೊಡ್ಡ ದೊಡ್ಡ ಗಾಡಿ ಗಿಡಿ ಬಂದ್ಬಿಟ್ಟಿದೆಲ್ಲ ಅಂಬರ್ ಏನ್ ಯಾವು್ದೋ ಇದು
ಹಾ ಅಂದ್ರೆ ಇವ ರಾಜುಗೌಡನ್ ಮಗನ ನಿಂಬಲ್ನಂತ
ಹನಪ್ಪ ಅವನ್ ಯಾವಾಗ ನೋಡ ಒಂದ್ಸತ್ತ ನಾನು
ಯಾವ್ದೋ ಹ ಹೋಟ್ಲಲ್ಲೇಏನ ಎಲ್ಲೇ ನೋಡಿದ್ದೆ ಅಂತ
ಪಾಪ್ಪಾ ನಮ ಕಾಲೇಜ್ ಒಳಗ ನೋಡಿನಿ
ಹ ಅಂದ್ರೆ ಮೊನ್ನೆ ಒಂದ ಒಂದಿಷ್ಟು ಇವು ನಿಮ್ ಕಾಲೇಜ್ ಬಗ್ಗೆ ಏನೋ ರೀಲ್ಸ್ ಮಾಡಕ್ ಕ ಪಬ್ಲಿಸಿಟ ದ
ಹ ಹಾ ಅ ಇದರ್ದ ಏನಾವ್ ಮಾಡಿರ್ತಾನಪ್ಪ ನೋಡಿ ಯಾವ್ದಾಗ್ ನೋಡಿದಂಗ ಆಯ್ತು ಒಂದು
ಅದೇ ಕಾಲೇಜು ಇದರದ್ದ ಇರ್ತದೆ ಕಜ್ ಕಾಲೇಜ್ ಬಗ್ಗೆ ಹ ್ದ ಅದ್ಮಿಷನ್ ಏನಾಯ್ತು ನೋಡ್ಿಲ್ಲ ಅಂತ ಬರಿ
ಅಂದ್ರೆ ನಮ್ ಕಾಲೇಜ್ ಒಳಗೆ ಎರಡು ಅದಾವ
ಹ ಅಂದ್ರೆ ಹೆಂಗ
ತ್ತ
ಹ್ಮ್
ಒಂತ ನಮ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವನು ಯನಿವರ್ಸಿ ಸಿಟಿ ಇರ್ಬೋದು ಮ
ಹ ಹಾ ಅವೇನುನ್ ಕ್ಲಾಾಸಿಗೆ ಬಂದ್ರ ನಡಿತೇ ಬಿಟ್ರ ನಡಿತ
ಯಾರು ಕೇಳ್ತಾರ ಹೇಳಿ ಯಾರ ಕೇಳಲ್ಲ ನಮ್ ಈಗ ನಮ್ ಯಾರ ಹ ನಮ್ ಕಾಲೇಜ್ ಒಳಗೆ ಸ ಸಿಿವಿ ಸಿವಿಲ್ ಡಿಪಾರ್ಟ್ಮೆಂಟ್ ಜಾಸ್ತಿ ಸನ್ ಅದ್ರಲ್ಲ ಹುಡುಗರು ಅಂದ್ರೆ ಯಾರು ಬರದೇ ಅಲ್ಲ ಕಾಲೇಜಿಗೆ ಅವ್ರ ಅವ್ರ ಎಲ್ಲಾ ಇನ್ಫ್ಲೂಯನ್ಸ್ ಇರತ್ತ ದೊಡ್ ದೊಡ್ಡರ
ಹಾ
ಬಂದ್ರಿ ಕೇಳಲ್ಲ ಬಿಟ್ರಿ ಕೇಳಲ್ಲ ನೈನ್ ಪ್ಲ ಟ ಜೆ ಪಿ ಇರತ್ತ ಅವ್ರಲ್ಲ
ಅಂದ್ರ ಕಾಲೇಜ ಅವ್ರದ್ದ ಎಲ್ಲಾ ಮಾಡಿ ಕೊಡ್ತಾರ ಏನ ಅವ್ರಿಗೆ
ಮಾಡ್ತರ್ಂಗ ದುಡ್ ಕೊಟ್ರೆ ಏನ್
ಅಂದ್ರೆ ನಿಮ ನಿಮ ನಿಮ್ ಕಾಲೇಜ್ದಾಗ ಪೇಪರ್ ಚೆಕ್ ಮಾಡ್ಸ್ತಾರಲ್ಲ
ಹ್ಮ ಹ ಇಡ್ಲೇ ಕರೆಕ್ಟ್ ಸತವಲ್ಲ
ಹ ಅಂದ್ರೆ ಅವ್ರ ಹೆಚ್ಚಿಗೆ ಮಾರ್ಸ್ ಹಾಕಿ ಎಲ್ಲಾ ಸಿ ಜಿ ಪಿ ಅದೆಲ್ಲಾ ಮೆಂ
ಹ್ಮ್ ಹ್ಮ್ ಆರಾಮ್ ಮಾಡ್ತಾರ ಈಗ ಎಲ್ಲಾ ದೊಡ್ಡ ದೊಡ್ಡವ್ರ ಅದ ನಮ ಸಿವಿಲ್ ಒಳಗ ಒಬ್ಬ ಯಾರು ಅದನಪ್ಪ ಅವ್ರ ಮನ್ಯಾಗ ಯಾರ ಅವ್ರಪ್ಪ ರಿಯಲ್ ಎಸ್ಟೇಟ್ ಮಾಡ್ತಾನ ಅವ್ರಪ್ಪ ಡಿ ಸಿ ಅದಳ ಬೆಂಗ್ಳೂರಾಗೆಲ್ಲ
ಅವ್ರ ಮೊಮ್ಮೆನಾ
ಮತ್ತವ್ರಿಗೆಲ್ಲ ಏನಪ್ಪಾ ಅಂದ್ರೆ ಬರದೇ ಬೇಡ ಕಾಲೇಜಿಗೆ ಮನೆ ಕುಂತಾಗೆ ಮಾಡತ ತ
ಹಾ ಶಟ್ಲ್ ಇರ್ತಾರ ಅವ್ರೆಲ್ಲಾ ಫುಲ್
ಹ್ಮ್ ಸುಮ್ನೆ ಬಂದಿರ್ದಾರ ಅವರುಷ್ಟ ಅಂತಾರೆ ಬಾಳ ಜನ ಅದಾರಪ್ಪ ನಿಮ ಕಾಲೇಜ್ ಒಳಗ
ಹ ದೊಡ್ಡ ಅದರಾಗ ಮತ್ತ ಟಾಪ್ ಕಾಲೇಜ್
ಹ್ಮ್ ಎಲ್ಲ ಆಲ್ಮೋಸ್ಟ್ ಔಟ್ ಆಫ್ ಕರ್ನಾಟಕನೇ ಜಾಸ್ತಿ
ಹ ಅಂದ್ರೆ ನಿಮ ಕ್ಲಾಸಲ್ಲಿ ಯಾವಾವಷ್ಟೇ ಕ್ಲಾಸ್ ಬಂದು
ಈ ಬಂದಾರಪ್ಪ ಯು ಪಿ ಕೇರಳ
ಹಾ
ಹ್ಮ್ ಅವೇ ಬಾಳ್ ಬಂದಾರ ನಮ ಬೆಂಗ್ ಅಂದ್ರೆ ಬೆಂಗಳೂರು ಸೈಡ್ ಜಾಸ್ತಿ ಏನ ಇಲ್ಲ ಒ ಸ್ವಲ್ಪ
ಈ ಕಡೆರ ಈ ನಮ ನಮ್ ಸೈಡ್ದವರು
ನಮ ಸೈಡ್ ದವರ ಅಂದ್ರೆ ಬಳ್ಳಾರಿ ಸೈಡ್ ದವರ ಅದಾರ ಜಾಸ್ತಿ ನಮ್ ಸೈಡ್ ಅವರು ಜಾಸ್ತಿ ಇಲ್ಲ ಒಂದ ಒಂದ್ ಹತ್ತು ಜನ ಅಷ್ಟೇ ಉುಡಿಕೇಳ ಸಿಗ್ತಾರ ಅಷ್ಟೆ
ಅಂದ್ರೆ ನಿಮ್ ಕ್ಲಾಸ್ ತಾಗೇನ ಎಲ್ಲಾ ಇಡೀ ಇದ್ರ ಓವರ್ಲ್
ಕ್ಲಾಸ್ ನಾನ್ ಗೊತ್ತಿರ ಪ್ರಕಾರ ಒಂದ್ ಐದ್ ಜನ ಅದ
ಹಾ ಹಾ ಹಾ
ಮತ್ತ್ ಬಳ್ಳಾರಿ ಸೈಡ್ ಒಂದ ಆತದ್ನಿ ಜನ ಇದರು
ಹ ಕೇರಳದವರು ಹೆಂಗಿದಾರ
ಹೌದದೇನ್ ಯಾರ ಸುಂಬ್ ಬರ್ತಾವ ಓತಾವ ಅಷ್ಟೇ ಯಾ ನಮ ಕಾಲದಗ ಯಾರ ಯಾರು ಮಾತಾಡವ ಜಾಸ್ತಿ ಸುಮ್ಮ್ ಅವ್ರ ಹೊಪಾಳಿ ಬರ್ತಾರ ಅವ್ರ ಹೊಪಾಡಿ ಹೋಗ್ತಾರ ಅಷ್ಟೆ
ಅಂದ್ರೆ ನೀವು ಗರ್ಲ್ಸ್ ಬಾಯ್ಸ್ ಮಾತಾಡಲ್ವಾ
ಹಾ ಅವ್ರ ಮಾತಾಡಲ್ಲಪ್ಪ ಅಂದ್ರೆ ಅವ ಮಾತಾಡಾರ ಮಾತಾಡ್ತಾರ ಬಿಳ ನಾವ ಯಾಕ ಮತ್ ಬಿಡರ ಅವ್ರ ಸವಾಸಂತ ನ ಸುಮ್ನೆ ಓದ ನಂ ಬಾಳ್ ಕಾಲಿಜ ಹೋಗಲ್ಲ ಫಸ್ಟ್ ಆಫ ಆಲ್ ಸುಮ್ನೆ ಹದ್ ಆಯ್ತ ಒ್ ನಾಕು ಜನ ಹುಡುಗ ಇರ್ತೀವಿ ಆಯ್ತು ಹೋಗೋದು ಬರದಷ್ಟೇ
ಅ ಮಾರುತಿ ಅಂತ ಅಲ್ಲಿ ಅವರು ಕಾಲೇಜ್ಗ ಅವ್ನಿಗ್ ಜಾಸ್ತಿ ಜನ ಹುಡುಗಿಯವ್ರು ಮಾತಾಡಿಸಸ್ತಾರ ಅಂತ
ಅವ್ನೇನ್ ಹೇಳ್ತನ್ ಬಿಡ ಅವ್ ಎಲ್ಲತ್ತ ಅಲ್ಲಿ ಹೇಳ್ನ ಅಲ್ಲಿ ಪ್ಯೂರ್ ಆಗಿದ್ದಾಗ ಹೇತಾನ ಇಲ್ಲಿನೂ ಹೇಳ್ತಾನ ಹಾ ತರಿ ಬ ಬಾಯ ಬಾಯ ಹ ಹ್ಮ್ ಅವನು ಹೇಳ್ತಾನ ಅವನ್ ನನ್ ಕೇಳ್ತಿ ಬಿಡ ನೇನ್ ಕೇಳ್ಬಿಡ
ಅಂದ್ರೆ ಮೊದಲು ನಿನ್ ಯಾವಾಗ್ಲೂನ್ ಒಂದಾಗೇನ್ ಡಿ ಪಿ ಇಟ್ಟಿದ್ ನಾವ್ ನೆನ್ಪಯ್ತಾ
ಯಾರು
ಅವನ್ ಮಾರತಿ ಪಿಂಕ್ ಕಲರ್ ಶರ್ಡ್ ಏನ ಏನು ಯಾವ್ದೋ ಇಟ್ಟಿದ್ದ ಮಾಲ್ದಾಗ ತಗ್ದಿದ್ದು
ನಂದ
ಹಾ
ಹ್ಮ್
ಹೌದ ಇಲ್ ತಗಸು ತಗಕೊಂಡಿಲ್ಲು ಮಾಲ್ದಾಗ ಅದು ಪಿಂಕ್ ಕಲರ್ ಸೇಡದನೆ ದ ಹಾ ಅವಾಗ ಅದನ್ನ ಇಟ್ಟಾಗ ನಾ ಕೇಳ್ತಿದವಲ್ಲ ಅವಾಗ ಹೇಳ್ತಿದ್ದ
ಸುಮ್ನೆ ಹೇಳಿರ್ತಾನೆ ಯ ಯಾರು ಇಲ್ಲಪ್ಪ ಒಂದ ಕೆೇಳಕ್ಬಳ ನ ಮಾತಾಡ್ಸಿದ ಮಾತೆ
ಹಾ ಹಾ
ಇಲ್ಲಿ ಇಲ್ಲಿ ಅಂದ್ರೆ ಕ್ಲಾಸ್ಗೆಲ್ಲ ಕ
ವಾಯ್ಸ್ ಬ್ರೇಕ್ ಆಗ್ಕತ್ತ ಮತ್ತ ಅಂದ್ರೆ ಹಾ ಇವಾಗ ಕೇಳ್ಸೈತಿ ಅಂದ್ರೆ ಕೇರಳ ಹುಡುಗರು ನೀವು್ ಮಾತಾಡ್ತಿೀರ ಇಲ್ಲ
ಸನ್ ಜಾಸ್ತಿ ಮಾತಾಡಲ್ಲ ಸುಮ್ನೆ ಏನಪ್ಪ ಲ್ಯಾಬ್ ಲ್ಯಾಬ್ನಾಗ ಒಂದ್ ಸ್ವಲ್ಪ ಮಾತಾಡ್ತೀವಿ ಅಷ್ಟೆ ಅದ ಬಿಟ್ರಿ ಏನ್ ಮಾತಾಡುವ ಹ್ಮ್ ಹ್ಮ್ ಅಂದ್ರೆ ನಮ ಕ್ಲಾಸ್ಾಗ ಏನ್ ಜಾಸ್ತಿ ಅಲ್
ಹ ನಾ ನಮ್ ಫ್ರೆಂಡ್ ಕಾಲೇಜ್ಗೆ ಹೋಗಿದ್ದೆ ಅಲ್ಲಿ ಬೆಂಗ್ಳೂರ್ದಾಗ ನೋಡಕ್ ಅಕಂತ
ಹ್ಮ್
ಅವ್ರ್ದೇ ಅವ್ರ್ದೇ ಗ್ರೂಪ್ ಇರ್ತಿತ್ತ ಅವ್ರ ಅವ್ರೇ ತಿರ್ಗಾಡ್ತಿದ್ರ ಚೆಂತನ
ಹ್ಮ ಅಂತ ಬಾಳ ಗ್ರಪ್ಗಳ
ನಮಿರ ಅವ್ರ ಕೇಳಾರ್ದೇ ಒಂದ್ ಗ್ರೂಪ್ ಇರ್ತಿತ್ತ ಒಂದ್ ಕ್ಲಾಸ್
ಹ್ಮ್
ಫುಲ್ಲು ಎಲ್ಲಾ ಸೇಮ್ ಬಟ್ಟೆ ಒಂದೇ ಕಲರ್ದ ಹಾಕೊಂಡ್ ತಿರ್ಗಾಡ್ತಿದರು
ನಮ ನಮ್ ಕ್ಲಾಸ್ಗ ಏನ್ ಜಾಸ್ತಿ ಇಲ್ಲಪ್ಪ ಕೇರಳ ಒಂದ್ ನಾಕೈದು ಹುಡುಗರು ಇರ್ಬೋದ ಅಷ್ಟೇ ಅ ಜಾಸ್ತಿ ಅನ್ ಮಾತಾಡಲ್ಲ ಸುಗಂದ್ರ ಕ್ಲಾಸ್ ಕೇಳಿದನ ಹೋದಣ ಅಷ್ಟೆ ಎಲ್ಲ ಹಓದ ಹುಡುಗರ ಆಗಿಲ್ಲ ಯಾವ ನಮ್ಗೆತ್ತೇ ಇಲ್ಲ
ಮತ್ತತ್ ನೀನ್ನ್ ಓದಲ್ಲ ನೀನು
ನಾ ಯ ಬತ್ತ ಇಲ್ಲಿ ಇಲ್ಲಿ ಕಾಲೇಜ್ ಒಳಗೆ ಈ ಕಾಲೇಜಗ ಬಂದು ಓದದ ನಾವವು ಸುಮ್ಮ್ನೆ ಹೋಗಾಗ ಬರದು ಅಷ್ಟೆ
ಅಂದ್ರೆ ಇವಾಗ ಕಡಿಮೆ ಮಾಡಿದೇನು ಓದುದ
ಹ್ಮ್ ಕಮ್ಮಿ ಮಾಡಿನಿ ಕ್ಲಾಸ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಬರ್ಲ್ಲ ಫಸ್ಟ್ ಆಫ್ ಆಲ್
ಯಾಕ್ಕ
ಯ ಕತ ಸನ್ನ ಆ ಮುಂಜೆಲ್ಲೆ ಎದ್ದಡದ ಆಗಲ್ಲ ಒಸತ್ತ
ಅಂದ್ರೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ ಟೈಮಿಂಗ್ಸ್ ಏನೇನುದು ಕಾಲೇಜ್್ದ
ನಮ್ದ ಒಂಬತ್ ಗಂಟೆಯಿಂದ ನಾಲ್ಕೂವರೆ
ಒಂಬತ್ತರಿಂದ ನಾಶ
ಒಂದೊಂದ್ಸತಿ ಮಧ್ಯಾಹ್ನ ತನ ಅಷ್ಟೇ ಇರುತ್ತ ಒಂದೊಂದ್ಸತೆ ತ್ರೀ ತರ್ಟಿ ಅಷ್ಟೇ
ಅಷ್ಟು ಬೇಸರತ್
ಪ್ಸೆಮ್ ಬಂತ ಪ್ಸೆಮ್ ಒಳಗ ನ ಇಷ್ಟ ಎಲ್ಲ ಹಾಫ್ ಡೇನ ಅದ ಅಂತ ಟೈಮ್ ಟೇಬಲ್
ಹ
ಹ್ಮ್ ಆಮೇಲೆ ಸಿಕ್ಸ್ ಎಮ್ ಫುಲ್ ಫುಲ್ ಡೇ ಅ ಅದೇ ಲಾಸ್ಟ್
ಅಂದ್ರೆ ಸೆತ್ ಸಮಿಂದ ಏ
ಸೆವೆನ್ ಸೆಮ್ ಒಳ ಬರ ಪ್ರಾಜೆಕ್ಟ್ ವರ್ಕ್ ಮಾಡ್ರಿ ಅದು ಮಾಡ್ರಿ ಅಂತಾರ ಲಾಸ್ಟ್ ಇಯರ್ ಏನ್ ಜಾಸ್ತಿ ಓದದ ಏನ ಇರಲ್ಲ
ಆದಂದ್ರೆ ಇಲ್ಲಿ ನಮ ಕಾಲೇಜ್ ಅವರು ನೋಡಿುವಾಗ ಇಗ ಸೆ ಮುಗಿಸ್ಬಿಟ್ಟು ಎರಡ್ ಸಾಮಗ್ ಬೆಂಗ್ಳೂರ್ ಬಾರ ಇಂಟ್ರನ್ಶಿಪ್ ಆದಂತ
ಹ್ಮ್ ಹ್ಮ್
ಅಂದ್ರೆ ನಿಮ್ ಕಾಲೇಜ್ದಂಗ ಹೆಂಗ ನಿಮ್ ಕಾಲೇಜ್ದಲ್ಲಿ ಇರ್ತದೆ ಮತ್ ನೀವು ಉುಡ್ಕೊಂಡ್ ಹೋಗ
ಇಲ್ಲ ಇಲ್ಲ ನಾವು ನಮ್ದು ಮಾಡ್ಬೇಕು ಬೇರೆ ಕಡೆ ಇಲ್ಲ ನಮ ನಮ್ ಕಾಲೇಜೊಳಗ ಮಾಡಳಸ್ತಾರೆ ಹ್ಮ್ ಇಲ್ಲೇ ಮಾಸ ಧಾರ ಕಳನಿಲ್ಲ
ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಯಾವ್ದ ಯಾವ್ದ ಕಂಪನಿಗಳೊಗ ಹೋಗಿ ಮಾಡಕ್
ಹ್ಮ್ ಮಾಡ ಮಾಡ್ಬೇಕ ಅದು ಅದಕ್ಕ ಕ್ರೆಡಿಟ್ ಐತೆ
ಹಾ
ಅದಕ್ಕ ಕ್ರೆಡಿಟ್ಸ್ ಅದೋ ಒಂದ
ಹಾ
ಮಾಡಿದ್ರಏನ್ ಕೊಡ್ತಾರ
ಹ ಸರಿ ಪ್ರಕಾಶ್ ನನ್ಗ ಒಂದ್ ಕಾಲು ಬರ್ತೈತೆ ಮತ್ತೆ ರಿಟರ್ನ್ ಮಾಡ್ಲಾ
ಹ್ಮ್ ಸರಿ ಸರಿ